ಹಾ ಅಲ ಬಾ ಹಲೋ ಹಲೋ
ಹ
ಹಲೋ ಓ ಮನಿ ಮುತ್ನನೆ ಮಾತಾಡ ಮಾತಾಡ್ ಯಾಕೋಡಿ ಯಾರ ಆಿಲ್ಲ ಹಲೋ ಅದ ಬೇರ ಹಲೋ ಬೇಲ ಕೆದಲ್ಲ ಕೇಳೋದಾ ಬಾಲಾ ಹಲೋ ಕತ ಕೊಡೆೆ ಹಲ
ಹಲೋ ಗೌಡ
ಮನಿಮಛೊ ಬಸ ಆ
ಏ ನ ನೆಟವರ್ಕ್ ನೆಟ್ವರ್ಕ್ ಹ ಎರಡವರ್ಗ ಐತಿಲ್ಲಿ ಯಾಕ ಕಟ್ ಕಟ್ ಕೆಲ್ಸತ್ತಲ್ಲ
ನೀವ್ ಮಾತಾಡ್ ಕೇತಿಲ್ಲ ನಾ ಮಾತಾಡ್ ಕೇಳ್ದ ನಿಮ್ ಮಾತಾಡ ಕೇಳ್ತತ್ ನಾನು ನಿ್ ಮಾತಾಡದು ಕತತಿ ಅಂಡೆ
ಹ ಈ ಬರಾಬರಿಗಳ ಆಯ್ತು ನೋಡ ಯಾರಾರ ಹೋಗಿರಿ
ಆಾ ಏ ನಮಕ್ಕ ನಾವ್ ಬನ್ನಿ ನಮಕ್ಕ ನನ್
ಇ ಕಾರ್ದನಗೆಿಏ
ಬೈಕ್ ತ ನ ಮರೆ
ಹ ಹ್ಮ್ ಹ್ಮ್ ಕಾಂತಾ ಪಕ ಅಿಕಾನಲ್ಲ
ಹಾ ಹಾ ಹಾ
ಕೇಶಿಕ ಕೇಶಿಕ
ಮತ್ತ ಆಕಂಗ ಕರ್ಕೊಂಡ್ ಮತ್ ಬಣ್ಣ ಹಂಗ ತರವ ನೀನ್
ಮುಂದೆ ಹಿಂದ ಇಟಂದ
ಈಗತ ಒಳೆ ಬಾ ಗೌಡ ಒಳೆ ಬಾ ನಾವವು ಬರ್ತಿರ್ತಿೀವಿ ಅವ ತೋಂದಮ್ಮ
ಇವತ್ತು ಇವತ್ತು ವರಾಂಗಣಲ್ಲ ಬೀರ ಇವತ್ ಗೋಡ್ಯಾ ತಾಲ ಬಸ್ತಿ ಇರ ಚ ನ ನಲ ಹೊರಗೋಡಿ ನ ಅಲ್ಲಿ ಚಾನ ಗಾಡಿಿನ ಆಲ್ಲಿ ೊಂದಲ ಯಾರ್ದಿನ
ಹ್ಮ ಇಲ್ಲ ಸಾಯಂಕಾಲ ಈಗ ಬರೋತ್ ನ್ ೋನ್ಸ್ತ ಇಲ್ಲಿ ದೂರದರಾಗ ಹೊರ
ಹೌದಾ ಏ್ಂಗಾರು ಬ್ಯಾಡಂದಂಗ ಆ
ಹಾ ಬಾ
ಡೆೇಬ್ಾಳ ಡೆಬ ಬಾಳತ ೇ ಬಾರ ಸ ನವು
ಎಏಸ ಆಯ್ತು ನಪ ಗೊತ್ತಿಲ್ಲ ಆದ್ರೆ ನಮಂಗ ಗೊತ್ತಾಗುತ್ತೆ ಪಂಡ್ ಬಾಳಕನ ಆೈ ಬಾಳಕನ ಆತ ಬೇೇಕಂತ ಇದು ನಾವು ಬರತ್ ನಾವಫೋನ್ಸ್ತೀವಿ ಬರತ್ ಈಗತ್ತ
ಹಾ ಆಯ್ತು
್ರ ಕಾಕಾಗ ರಕ್ಕ
ಯಾಕ್ರ
ಇವಾಗ ಆಕಕ ಅಂತ ಇಲ್ಲಿಕ ನೀನ ಅವರದಂ
ಹ ರ ಕಾಯಕ್ ಉಡ್ತರವ ರಕ
ಹಾ ಹೆಂಗಾರ ಒಣ
ಹ್ಮ ಯಾರು ಹೋಗಿರ
ಹ ನಾನು ಗೋಡೆ ಹತ್ತಿ ಹೊಸಣ
ಹೌ ಅವರ್ ಮೂರ್ ನ ಅಲೆ ಬಿಟ್ಟು ನೀ ಇಬ್ರು ಅಳಿಗಾರಲ್ಲ ನೀಯಕ ಮೂೋಲಯ
ಹೌದು ಬರತ್ ನ ಅವ ಅರ್ಚಂಬ್ರ ಭರತನ ಅಭನಯಾತ್ ನೋಂದ
ಹಾ ಹ್ಮ
ಏ ದಾವ ದಾಗ
ಆ
ದಾಕ ನಿ ಬಿಗೇರ ದಾಕನ ಬಿಗೆರ ಹ್ಮ್ ಎ ಮಾಡ
ನಿರ್ಮಲಾಕ್ ಒಮ್ಮ ನಗಡಿಿವ್ ಬಂತ ಒಂದಾ
ಹ ಮಲಗ ಹಿಡ ಬಂದ್ ಆಯ್ತಾ ಹ್ಮ ಹ್ಮ್ ನಾ ಕಾರ್ದ ಅಂತ ಮಾಡಿದ್ದನ ನನ್ ನಿಮ್ ನೀನೇ ಅದಗಿ ಅಂತ ಮಾಡಿದ್ದಿ
ಕಾಲ ಕೂರು ಅವರು ಕಾಯ ಅದ
ಹ್ಮ್ ಹ್ಮ್್ಮ
ಹ್ಮ್ ಕೋಟ್ ಅಲ್ಲೇ ಅದು ಅ ಕೋ ಕೋಟಗ ಆಡ್ಬೇಕು ನುಗೆ ನ ಬ ಕಾರ ತ ಹಂದಾದ ಹ ಸಂ ಸೊಂಡೆ ಬಿೀ ಮಾಡಾರ್ದ ಅಲ್ಲಿಯ ಬಾಳ ಇಲ್ಲಿಯ ಅಪ್ಪದು ಮಾತಲ್ಲಲ್ಲಿ ಕ ಕೈ ಮು ಕನ ಬಂದ ಉಡನೆನೆ
ಕೈ ಮು ಬಾಸ ಉಡದು ಹ್ಮ ಹ್ಮ ಹಾ ನೌದಪ್ಪ ಎಲ್ಲ ಅವ್ರ ಮೇಲೆ ಬಿಟ್ಟ ದಾವ್ಣೆ ಬಿಟ್ಟು ಬನ್ನಿ ದಾವಾನೆ ಬಿುಟ್ಟು ಎಲ್ಲಿ ಕುಂತೀಿನಿ
ಹ
ಹಾಂ ಹಲ